ಹಲೋ ನಮಸ್ತೆ
ನಮಸ್ಕಾರ ರೀ ದೋಡ್ ಮಂದಿ
ದೊಡ್ಡ ಬಂದಿ ನಾವು ದೊಡ್ಡ ಬಂದಲ್ಲ
ನೀವುರೀ ದೊಡ್ಡ ಮಂದಿ
ನಾವು ಚಿಕ್ಕ ಬಂದ್ರೀ ನಾ ನಿಮಕಿನ ಏನ್ರೀ
ತುಂಬಾ ದೊಡ್ಡವ್ರ
ಏ ಇರಲ್ಲಿ ಬಿಡಿ ನಿಮ್ಗೆ ನಿಮಗೆ ದೊಡ್ಡವರೇ ಆಗ್ತಿ ಬಿಡಿ ಯಾವಾಗಲುೂ ನಾವು
ಹ್ಮ
ಹ್ಮ್ ಏಗಿದಿಯಾ
ಹ್ಮ್ ಚೆನ್ನಾಗಿದೇ ನೀನ್ ಹೇಗಿದ್ದೀಯಾ
ನಾ ಚೆನ್ನಾಗಿದ್ದೀನಿ ಕಣೋ ಏನೋ ಸ್ವಲ್ಪ ಬೇಜಾರ್ ಆಗ್ತಾಇದೇ ನನ್ಗೆ ಹ
ಹೌದಾ ಯಾಕೆ
ನೀನ್ ತುಂಬಾ ನೆನಪಾಗಿದೀಯಾ ಅದಕ್ಕೆ
ಹಾ
ಹ್ಮ್ ಬಹಳ ದಿನ ಆಯ್ತು ಭೇಟಿ ಯಾಗಿ ಹೌದು
ಹ್ಮ ಸೇಷಿ ಆಗೋಣ ಬಿಡು ಏನ ಸರಿ ಬರ್ತೀನಿ ಹ
ಹ್ಮ್ ಹ್ಮ್ ಮತ್ತೆ ಊಟ ಆಯ್ತಾ
ಹ್ಮ್ ಉಟೆ ಬತ
ಏನು
ಊಟ ಇವಾಗ ತಾನೇ ಆಯ್ತು ನಿಂದಾಯ್ತಾ ಅಂದೆ
ಇವಾಗ ಆಯ್ತಾ ಯಾಕೆ ಲೇಟ್ ಆಗಿದ್ದ ಊಟ ನಮ್ದ ಆಯ್ತ
ಲೇಟ್ ಆಯ್ತು ಇವಾಗ ತಾನೇ ಅಡಿಗೆ ಮಾರಕೊಂಡಿದೆ
ಏನ್ ಮಾಡ್ಕೊಂಡಿದ್ದೆ
ಪ್ರಯೋಗರೆ
ಹೆಂಗ್ ಮಾಡದು
ಹೌದಾ
ಹಾ ನನಗೆ ಗೊತ್ತೇ ಇಲ್ಲ ಕಣ ಹೇಳ್ಕೊಡು ಹ ಹ್ಮ್
ಉಯ ಮಸಾಲೆ ಬರುತ್ತೆ ತಗೊ ಬರ್ಬೇಕು ಅಂಗಡಿಯಿಂದ
ಹ್ಮ್
ತಗೊಂಡ್ ಬಂದು ಅನ್ನ ಮಾಡ್ಕೋಬೇಕು
ಅನ್ನ ಹೆಂಗ್ ಮಾಡದು
ನ ನ ನಾ ಕ ಬ ನಿಮ ಕೈ ಇರ್ತಾವಲ್ಲ ಕೈಲಿ ಹಾ ಅಕ್ಕಿ ತಗೊಂಡು ನೀರು ತಗೊಂಡು ಒಂದು ಬೊಗ್ಣಿಯಲ್ಲಿ ಹಾಕಿ ಸ್ಟೌವ್ ಹಚ್ಚಿ
ಹಾ ತೊಳೆಂಗಿಲ ಕದ್ನ
ಎಲ್ಲ ತೊಳಿಬೇಕಕ್ ಮತ್ತೆ ಅದಲ್ಲ
ಮತ್ತೆ ಹೇಳ್ಬೇಕಲ್ಲ ಈಗ ಹಿಂಗೇನ್ ಹೇಳ್ಕೊಡೋದು
ತೊಳಿ ತೊಳಗ್ ಬಿಟ್ಟು
ಹ್ಮ
ಒತ್ಯ ಸರ ಫಾಸ್ಟ್ ಗೆರಾಕೊ ಒಂದ್ ಮೂರ್ ಗ್ಲಾಸ್ ಹಾಕ ಒಂದ್ ನೀರು
ಹ್ಮ್
ಇಲ್ಲಾಸ್ ಆಕಿಡ್ಕೋ
ಒಂದ್ ಕಪ್ಪು ಅಕ್ಕಿನ
ಹ್ಮ್
ಹ್ಮ್
ಒ್ ಗ್ಲಾಸ್ ಎಲ್ಲ ಎಚ್ಚತಿ ಹಾಕೊಂಡು
ಹ್ಮ್
ಹಾಕೋ ಕುದಿಯುತ್ತೆ ಉಪ್ಪು ಹಾಕೋ ನಿಮ್ಗೆ ಬೇಕಾದಷ್ಟು
ಹ್ಮ್
ಕ ಪಾಕೊಂಡ ಆಮೇಲೆ ಅಷ್ಟೇ ಬಿಡು ಒಂದ ಸ್ವಲ್ಪ ಕೈ ಚಂಚೆ ತೊಗೊಂಡು ತಿರುವಡು ತಿರುಗಡಿದ್ಮೇಲೆ ಅನ್ನ ಆಗುತ್ತೆ
ಹ್ಮ
ಒಂದಾದ್ಮೇಲೆ ಈ ಕಡೆ ಎಲ್ಲ ರೆಡಿ ಮಾಡ್ಕೊತ ಇದಾರ ಬೆಳ್ಳುಳ್ಳಿ ಮತ್ತೆ ಟೊಮಾಟೊ ಕಟ್ ಮಾಡ್ಕೊಂಡು
ಬೆಳ್ಳಿಯಿನ ಈರಳನಾ
ಬೆಳ್ಳುಳ್ಳಿ
ಅದರಲ್ಲಿ
ನಿಮ್ಗ್ ಬೇಕಿದ್ರೆ ಹಾಕೊಳ್ಳಿ ನಮ್ಮಲ್ಲಿ ಏರುೋಳಿ ಖಾಲಿ ಆಗೇತಿ ಅದಕ್ಕೆ ಹೇಳ್ತಲ್ಲ
ಹೌದಾ್ಯೋ ನೀನು ಅದು ಮಾಡಬ ಇದಾನ ಹೇಳ್ಬೇಕು ನಿಮ್ಮಲ್ಲಿ
ನಾ ಮಾಡೋ ವಿಧಾನ ಹೇಳ್ತಿಲ್ಲ ನಾನ್ ಇವತ್ತು ಇವತ್ ನಾನ್ ಹೇಗ್ ಮಾಡಿದ್ನೋ ಅದ ಹೇಳ್ತಿದ್ದೀನಿ
ಹೌದಾ ಆಯ್ತು ಹೇಳು ಅದೇ ತರಾನೇ ಮಾಡ್ಕೊಂಡನ್ ತಿೇ ನಾಮ
ಹ್ಮ್ ಬೆಳ್ಳುಳ್ಳಿ ಟಮೊಟೊ ಅದ್ ಹಾಕೊಂಡು ಹ್ಮ್ ಅದ್ರದ ಎಲ್ಲಾ ಚೆನ್ನಾಗ್ ಬೇಯ್ಿಸು ಕರಿಬೇ ಹವು ಅದೆಲ್ಲ ಹಾಕೊಂಡು ಬೇಯಸು ಬೇಯಿಸು ತಿರಿಬ್ಯಾಡು ಆಮೇಲೆ ರೈಸ್ ಮಾಡಿ ಬಿಟ್ಟಿರ್ತಿಯಲ್ಲ ನಾನ ಅನ್ನ ಬಗ್ಣಿ ಎಲ್ಲ ಹಾಕೊಂಡು ಹತ್ತಿರು ತೆರುವು ಆ ಮಸಾಲೆನ ಹಾಕು ಹೊರಗಡೆ ತಂದಿರ್ತಯಲ್ಲ ಅದ್ ಹಾಕೊಂಡ ಎಲ್ಲ ತಿೆರುಗ ಸ್ವಲ್ಪ ಹೊತ್ತು ಒಗ್ಗರಿ ನೆಕ್ಕಡು
ಹ
ಕೊಟ್ಟ್ಮೇಲೆ ತೆಗದ್ ನೋಡು ಊಟ ಹರಡಗರ್ತೈತಿ ಹಾಕೊಂಡುತೀನಿ ಹ ಅಷ್ಟೇ
ನೀನು ಇಷ್ಟನ ಮಾಡ್ಕೊಂಡಿದ್ದಿಿವತ್ತು
ಚೆ ನೋಣ
ನನ್ಗ ಏನಾದ್ರೂ ಹೌದೌದು ಸಿಂಪಲ್ ಆಗಿದೆ ಗೊತ್ತು ಯಏಕ್ಕೆವ ಸಿಂ ಪಲಾಗಿರೋದು ನಿನ್ನ ಹತ್ರ ಇನ್ನ ಬೇರೆ ಪದಾರ್ಥ ಅಂದ್ರೆ ಬೇರೆ ತರಕಾರಿಗಳು ಎಲ್ಲ ಅಲ್ವಾ ಬೇರೆ
ಹೌದು ನಮ್ಮಲ್ಲಿ್ದ ಇದ್ದದ್ರಲ್ಲೇ ಖುಷಿ ಪಡಬೇಕು ಅಂತ ದೊಡ್ಡವರು ಹೇಳಾರೆ ್ದದರಲ್ಲೇ ಖುಷಿಪಡಿ
ಹಾ ಹ್ಮ್ ಹೌದಾ ದೊಡ್ಡವರು ಮ ಪಾಲಿಸತೀಯ ನೀನು
ಹ್ಮ್ ದೊಡ್ಡವ್ರ ಮತ್ ಪಾಲ್ಸಬೇಕಂತೆ
ಹ್ಮ್ ಹ್ಮ್ ಮತ್ತೆ ನಿನ್ಗೆ ಮಾಂಸ ಸಾರಿ ಮಾಡಕ್ ಬರುತ್ತಾ
ಇಲ್ಲ ನಿನ್ಗ್ ಬರುತ್ತಾ
ನನ್ಗ ಬರೋದಿಲ್ಲ ಅದಕ್ಕೆ ನಾನು ಇ ಕೇಳಿದೆನಿ ನಿಿನಗ್ ಬರುತ್ತೇನೋ ಅಂತ
ಹ ನನಗೆ ಇ ಬರೋದಿಲ್ಲ
ಹಾ ನನಗ ತಿನ್ನಕ್ಕೆೆ ಬರುತ್ತೆ ನ ಮಮ್ಮಮ್ಮ ಮಾಡಿ ಕೊೊಟ್ರ ಮಾತ್ರ ತಿಂತೀ
ಹ್ಮ್ ಮತ್ತ ಏನ್ ಮಾಡಕ್ ಬರತ್ ನನ್ಗೆ ಹೇಳ
ನನ್ಗೆ ಮೊಟ್ಟೆ ಮಾಡಕ್ ಬರ್ತತಿ ಮೊಟ್ಟೆ ಮೊಟ್ಟೆ ಸಾಂಬಾರು ಮೊ
ಹೌದನ್ ನಾನೇನ್ ಮೊಟ್ಟೆ ಇಡಕ್ ಬರುತ್ತ ಅನ್ಕೊಂಡಿದ್ದೆ
ಹೌದಾ ನೀವ್ ಬಿಡ ಏನಾನ ಅನ್ಕೊಂತರ್ತ ಮ ಹಂಗೆ ಮತ್ತೆ ನೀನ್ಗ ಸ್ವಲ್ಪ ಅವಾಗುಚ್ಚಿಡ ಇತ್ತಲ್ಲ ಅದಕ್ಕೆ ಅನ್ಕೊಂತೀಯಾ
ಹೌದ ಯಾರಗ್ ಹೇಳ್ಕೊಡಂತ ಇದ್ದತಿ ಹೇಳಿಲ್ಲತ್ತಾನ
ಯಾರು ಹೇಳಿಲ್ಲ ಇಾಗದಕ್ಕೆ ನಿನ್ ಮುಂದೆ ಮಾಡತಾ ಇದ್ದೀನಿ ಹ್ಮ್ ಮೊಟ್ಟೆ ಸಾಂಬಾರು ಮೊಟ್ಟೆನ ಚಂದ ಬೇಯಸ್ಕೋಬೇಕು
ಹ
ಮೊಟ್ಟೆನ ಚೆನ್ನಾಗಿ ಬೇಯಿಸ್ಬೇಕು
ಹ್ಮ್
ಎಷ್ಟು ಮೊಟ್ಟೆ ತಿಂತೀಯ ನೀನು
ನಾನು ಒಬ್ಬನೇ ಅಂದ್ರೆ ನಾಲ್ಕ್ ಮಟ್ಟಿ ತಿಂತೇನೆ ಸುಮ್ನೆ ಏನಿಲ್ಲ ಹ್ಮ್ ಈಗ ಏನಿಲ್ಲ ಸುಮ್ನೆ ನಾಲ್ಕು ತಿನ್ ಅಂದ್ರೆ ತಿಂತೀನಿ ಮತ್ತೆ ಎಲ್ಲ ನನಗೆ ಕೊಡ್ತಾರೆ ಅಂದ್ರೆ ಒಂದು ಹತ್ತ ಮೊಟ್ಟೆ ತಿಂತೀನಿ ಸಾಮಾನ್ಯವಾಗಿ
ಹೌದಾ ಸಾಕ ನಾಲ್ಕು
ಸಾಲಕ್ ನಾ ಕೇಳ
ಹ್ಮ್ ನಾಕ ತಗೊಂಡು ಬೇಯಸ್ಕ ಚಂದ
ಹ್ಮ್
ಬೇಯಿಸಕೊಂಡು ಆಮೇಲೆ ಒಂದು ಬಾಣಲೆಯಲ್ಲಿ ನನಗ ನಿಜ ಮಾಡಕ್ ಬರಲ್ಲ ಆ ಸುಮ್ನೆ ಯಾವ್ದಾವ್ದ ಹೇಳ್ತದನಿ ನೋಡು ಮತ್ತೆ ಹಿಂಗೆ ಮಾಡ್ಕೊಂಡು ತಿಂದಿ ಎಲ್ಲಾದ್ರು
ಹ್ಮ್ ಹೇಳು ಹೇಳ ಪರವಾಗಿಲ್ಲ ಹೇಳ
ಹ್ಮ್ ಆಮೇಲೆ ಒಂದ್ ಬಾಣಲೆಯಲ್ಲಿ ಎಂಡ ಎಣ್ಣೆ ಹಾಕಿ
ಹ್ಮ್
ಆಮೇಲೆ ಈರುಳ್ಳಿ ಕಟ್ ಮಾಡ್ಕೊಬೇಕ ಅದಕ್ಕಿಂತ ಮುಂಚೆ ಈರುಳ್ಳಿ ಕಟ್ ಮಾಡ್ಕೊಂಡು ಅದು ಬೇಯಿಸಿ ಬೇಕು ಬೇಯಿಸಿ ಆಮೇಲೆ ಅರಶಿನ ಪುಡಿ
ಹ್ಮ್
ಉಪ್ಪು
ಹ್ಮ್
ಮತ್ತೆ ಖಾರದ ಪುಡಿ ಹಾಕ್ಬೇಕು
ಉಪ್ಪು ಕಾರದ ಪುಡಿ ಅಷ್ಟೇನಾ
ಹ್ಮ್ ಅರ್ಶಿನಿ ಪುಡಿ ಆಮೇಲೆ ಮಸಾಲ ಪುಡಿ ಮಸಾಲ ಪುಡಿ ಬರುತ್ತಲ್ವಾ ನಾವೇ ಮಾಡ್ಕೊತೀನೋ ಆ ಮನೆಯಲ್ಲಿ ಮಸಾಲೆ ಪುಡಿ ನಾವ ಹೊರಗಡೆ ತರಲ್ಲ ಅಂಗಡಿಯಲ್ಲಿ
ಹೌದಾ ಇನ್ನೊಂದ್ಸಲ ನನ್ಗ ಒಂದ್ ಸ್ವಲ್ಪ ಕೂಡಿ ಆ ಮಸಾಲ ಪುಡಿ
ಯಾವಾಗಾದ್ರೂ ಭೇಟಿ ಯಾದಗ ತಗೊಂಬರ್ತೀನಿ ಬಿಡಿ
ಹ್ಮ್ ಮತ್ತೇನೇನು ಹೇಳಿ ಹಂಗೆ
ಆಮೇಲೆ ಮತ್ತೆ ಇದನ್ನ ಇದ ಮಾಡಕೊಂಡು ಬೇಯ ಚೆನ್ನಾಗ ಬೇಯಿಸ್ಬೇಕು ಆಮೇಲೆ ಒಂದು ಫುಲಕುದಿ ಕುದತಿರ್ತಲ
ಹಾ
ಅವಾಗ ಮೊಟ್ಟೆನ ಹಾಕ್ಬೇಕ್ ಅದ್ರಲ್ಲಿ ಬೇಯಸ್ರ ಮೊಟ್ಟೆನ ಸಿಪ್ಪೆ ತಕೋಬೇಕ್ ಮತ್ತ ಆಮೇಲ ಸಿಪ್ಪೆ ತಗ್ಲಾರ್ದಾಕಿ ಹಾಕಿದಿಯಾ ಮೊಟ್ಟೆ ಸಿಪ್ಪೆ
ಹ ತೆಗಿಬೇಕಾ
ಹಾ ತೆಗಿಬೇಕು
ಹ ಹ ಇವಾಗ ಅರ್ಥ ಆಯ್ತು
ಹೌದ ಇಲ್ಲಾಂದ್ರೆ ನೀನ್ ಹಂಗೆ ಹಾಕತಿದ್ದೆಲ್ಲ ನಾನ್ ಹೇಳಿಲ್ಲ
ಹ್ಮ್ ಹಂಗೆ ಹಾಕ್ಬೇಕ ಹಂಗೆ ಹಾಕೊಂಡ್ ಹಂಗೆ ತಿಂತೀವಿ ನಾವು
ಹೌದಾ ನಿನಗ್ ಯಾವತರನ ಇಷ್ಟನಾ ನಿನ್ಗ್ ಯಾವತರ ಇಷ್ಟ ಅಂದ್ರೆ ಬೇಕ್ರ ಹಂಗ ಹಾಕ್ಬಿಟ್ಟು ಹೊರಗಡೆ ತೇಗದ್ಮೇಲೆ ತಂದ್ಬಿಟ್ಟು ತಿನ್ನು ಬೇಕಾದ್ರೆ
ನಾವು ಆದಿ ಮಾನವರು
ಹೌದಾ ಹ ಹ ಅಚ್ಚಾ ಚೆನ್ನಾಗಿರಲ್ಲ ಆ ಥರ ಇದ್ದರೆ ಈ ಥರ ಸಿಪ್ಪೆ ತೆೆಗೆದಬಿಟ್ಟು ಆಮೇಲೆ ಬೇಯಿಸ್ಕೊ ಬೇಯಿಸ್ಕೊಂಡು ಆಮೇಲೆ ಮಸ್ ಲ್ಲಿ ರೆಡಿ ಮಾಡ್ಕೊಂಡಿರು ಮುಂಚೆಗೆ ಕೊತ್ತಂಬರಿ ಶುಂಠಿ ಬೆಳೂಳ್ಳಿ ಕೊಬ್ಬರಿ ಇದೆಲ್ಲಾ ಮಿಕ್ಸಿಗೆ ಹಾಕ್ಕೊಂಡು ಇಲ್ಲಿ ಮಿಕ್ಸಿ ಇದ್ರೆ ಮಿಕ್ಸಿ ಹಾಕ್ಕೋ ಇಲ್ಲ ಒರಳ್ಳಿದ್ರೆ ಒಳ್ಳ ಕುಟ್ಟುಗೂ ಹಟ್ಟಿದ್ರೆ ಚೆನ್ನಾಗಿರ್ತತೆ ುರುಚಿಯಾಗಿ ಬರುತ್ತೆ ಸಾಂಬಾರು ಅಹು ಅೆ ಕುಟ್ಟಿ ತದನಂತರ ಅದನ್ನೆಲ್ಲ ಹಾಕಿ ಇನ್ನು ಬೇಯಿಸ್ಬೇಕು ಒಂದು ಹತ್ತು ನಿಮಿಷ ಬೇಯಿಸಿ ಆಮೇಲೆ ಅಲ್ಲ ಚಪಾತ ಮಾ ಯಾಾವದ್ರಲ್ಲಿ ಇವಾಗ ಹಾಕಿರ್ತಿಗೆಲ್ಲ ಮುಂಚೆಗೆ ಎಲ್ಲ ಟಮೊಟ ಮ ಅದೆಲ್ಲಾ ಹಾಕಿ ಆಮೇಲೆ ಮೊಟ್ಟೆ ಹಾಕಿ ಹಾಕಿರ್ತಯಲ್ಲಾ ಅದಾದ್ಮೇಲೆ ಇದು ಮಸಾಲೆ ಮಾಡ್ಕೊಂಡು ಹಾಕ್ಬೇಕು ಕ್ಕಿ ಒಂದ್ ಹತ್ತದನೈದು ನಿಮಿಷ ಬೇಯಸ್ಬೇಕು ಆಮೇಲೆ ಸಾಂಬಾರ್ ರೆಡಿ ಆಗ್ತತಿ ಮೆ ಸಂಬಾರು ರೆಡಿ ಆದಮೇಲೆ ಚಪಾತಿ ಮಾಡ್ಿಕೊಂಡು ಚಪಾತಿ ಜೊತೆ ಸಮಟೆ ಸಾಂಬುಾಕ್ಕೊಂಡು ತಿನ್ಬೇಕು ಸಾತ್ತ ಚಪಾತಿ ಮಾಡಕು ಬರಲ್ಲ ನಿನಗೆ
ಅಲ್ಲ ಚಪಾತಿ ಮಾಡೋಕ ಏನಿಲ್ಲ ಪದಾರ್ಥ ನನ್ನಲ್ಲಿ
ಅಯ್ಯೋ ಅ ಅನ್ನ ಅನ್ನ ಅನ್ನದ ಜೊತೆಿನ ಅನ್ನ ಜೊತೆ ಚೆನ್ನಾಗಿರುತ್ತೆ
ಹ್ಮ್
ಆದರೆ ಚಪಾತಿ ಜೊತೆ ಇನ್ನೂ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಚಪಾತಿ ಅಂದೆ
ಹೌದಾ
ಹ್ಮ್ ಬಿಡು ಯಾವಾಗಾದ್ರೂ ಭೇಟಿಾದಾಗ ನಾನು ತರ್ತೀನಿ ಹಾಂ ಹ್ಞಂ ಬಹಳ ದಿನ ಆಯ್ತಲ್ಲ ಭೇಟಾಗಿ ಯಾಕೆ
ಸೇಮ್ ಯೋಚನೆ ಮಾಡ್ತೀವಲ್ಲಾ ಮಾತಾಡ್ ಇಬರ ಹಂಗೆ
ಹೌದು ನಿಜ ಹ್ಮ್
ಸರಿ ಉಪಯುಕ್ತವಾದ ಮಾಹಿತಿ ಹೇಳಿದ ಕಡ ಯಾವಾಗಾದರೂ ನಾಳೆ ಆದರೂ ನಾಡಿದ್ದು ಮಾಡಕೊಂಡು ತಿಂತೀನಿ
ಮಾಡ್ಕೊು ತಿಂತೀಯಾ
ಹ್ಮ್ ಏನಾದ್ರುೂ ಆದ್ರೆ ನಿನ್ ಮೇಲೆ
ಯಾಕೆ ಏನ್ ಆಗಲ್ಲ ಬಿಡು ನಾನು ಕರೆಕ್ಟ್ ಸರಿಯಾಗಿರೋದು ಹೇಳಿದೀನಿ
ಹೌದಾ
ಹೌದು ಯಾಕೆ ಅಷ್ಟು ಅನುಮಾನದದನ್ ಮೇಲೆ
ಇಲ್ಲ ಹೇಳ್ದ ಅಷ್ಟೆ ಅಡಿಯದಲ್ಲ
ಹ್ಮ್ ಹ್ಮ್ ಮತ್ತೆ ಧನ್ಯವಾದಗಳು ನಿನ್ ಕಖರೇ ಸ್ವೀಕರಿಸುದಕ್ಕ
ಹ್ಮ್ ಅದ ನಿಮ್ ಜೊತೆ ಕರೆ ಮಾತಾಡಿ ತುಂಬಾ ಖುಷಿ ಆಯ್ತು ಬಿಡಿ ಬಹಳ ದಿನ ಆಗಿತ್ತು
ಹ್ಮ್ ಹ್ಮ್ ಸರಿ ಕಣು ಬಾಯ್ ಯಾವಾಗ ಹಾಗಾದ್ರೆ ಕರೆ ಮಾಡ್ತೀನಿ
ಹ್ಮ್ ಸರಿ ಯೋಗಾದ್ರರು ಕಾಲ ಇದ್ದ ಕರಗು
ಹಾ ಕೆ ಹಾ